ಹಲೋ ಹಲೋ.
ಮಾಡಕ್ ಪಾ.
ಏನಲ್ಪ ಸುಮ್ಮ ಕಂಡಿದ್ದ ನೀನ
ಸೋಮಬಾರಟ ಕುಂ ತಿನ.
ಅನ್ ಕಲ
ಹೋಗಲ್ಲವತ್ತ.
ಯಾಕ
ಬಿಟ್ಟಿದ್ದೆ ನೀವ ಹೋಗಲ್ಲ.
ಇಲ್ಲ ಹೋಗಲ್ಲ ಪಾ ನಾವೆಲ್ಲ
ಹ್ಮ್ ಹ್ಮ್ ಏನಾಯ ಅದದು.
ಹಾ. ಆರಾಮೇಲೆ ಜೋರ ಬಧ
ತೆ ಪುಡ್ಡ ತಿನ್ಬ್ಯಾಡ ಅಂದರ್ ತಿನ್ ತುಪ್ಪ ಜ್ವರ ಬರುತ್ತ.
ಹೌದುಪ್ಪ ಅವೇ ತಿನ್ನಿ ಅದಿಕ್ಕೆ ಹೆಂಗಾಯೋ.
ತನ ಬಾರ್ದ ಹಗಲ್ಲಾ
ಹ್ಮ್ ಹ್ಮ.
ಪ್ರೋಟೀನ್ ಪ್ರೋಟೀನ್ ತಿನ್ಬೇಕು.
ಹ್ಮ್ ಹ್ಮ್ ಎಕಡೆ ಹೋಗಿಲ್ಲ.
ಯಾಕಾಡೆ ಪ್ರವಾಸ ಹೋಗ್ಬೇಕಂತ ಮಾಡಿದ್ವಿ ಕ್ಯಾನ್ಸಲ್ ಐ್ತ
ಎನ್ನೆ
ಕಡೆ ಗುಡ್ಡಕ್ಕ
ಹ್ಮ್ ಹ್ಮ್. ನಾನು ಅವಕ್ ಸ್ಕ್.
ಯಾಗಾಗ
ಇಂಗ್ ನಕ ಜದುಸಬುಟ್ಟು.
ಎಲ್ಲಿ ಎಲ್ಲ ಅತ್ರ
ಗುಲ್ಬರ್ಗ ಶಾಪುರ ಈ ಕಡೆ
ಹ್ಮ ಹ್ಮ್ ಕಾಲೇಜ ತ ಕಕಟ್ರ್ಯಾಾಮ
ಎಲ್ಲ ನಾವೇ ಉಂಟೀವಿ
ಹ್ಮ್ ಹ್ಮ್ ರಬರ್
ಹ್ಮ್
ಎಂಂತಂದಂ ರರಿ
ಕಾಲಸ ಗೋಲ
ಪತ್ ಬಿಿಟ್ಟ
ಯ
ಸಂಂಬಿಟ್ಟ ನೋಡ
ಹ್ಮ್
ಹ್ಮ್
ಭಯಲ್ಲ ಅನ್್ಬಿಟ್ರ
ಬಯಲ್ಲ ಹೋಗ್ಬಿಟ್ರಿ ಒಂದ್ ವಾರ ಹೋಯ್ಕಿಲ್ಲೋ ಏನಂತಾರ ಏನು
ಒಂದು ವಾರವಾಗಿಲ್ಲ
ಒಂದ್ ವಾರ ಆಯ್ತ ಹೋಗ್ಲಾರ
ಹ್ಮ ಹ್ಮ ಮತ್ತ
ಮತ್ತೆ ನಲ್ಲ ಶಿವಮೊ ಬರ್ತಾನ ಎಲ್ಲ
ಹೊತನು ಹೊತ
ಹ್ಮ್ ಹ್ಮ್
ನಿನ್ನೆ ಬಂದಿದ್ದ
ಹ್ಮ್ ಹ್ಮ್
ಹ್ಮ
ಸ್ಕಾಲರ್ಶಿಪ್ ಬಿಟ್ರನಾ ಬಿಟ್ರ ನೋಡು ಸ್ಕಾಲರ್ಶಿಪ್
ಟ್ರ
ಹ್ಮ್
ಆ
ಹ್ಮ್ ಕರೆ ಬಿಟ್ರಿ
ಆಯಕಿದಾನ
ನಂದಲ್ಲೂ ಕಾಲೇಜ್ ಚೇಂಜ್ ಮಾಡನಲ್ಲ ಇನ್ನ ಸ್ಯಾಡಸ್ ನಂಬರ್ ಅಲ್ಲಿ ಎಂಟ್ರಿ ಮಾಡಲ್ಲ ಕಾಲೇಜ್
ಹ್ಮ ನಮಗ್ ಬರ್ದ ನಕಕ
ಬರ್ತ್ ನಡ ಆಕ್
ಕರೆ ಎಲ್ಲ ಬಿಟ್ರ
ಕರೆ
ಯಾವ ಸ್ಕಾಲರ್ಶಿಪ್ಪಾ ಎಸ್ ಎಸ್ ಪಿ ಅಲ್ಲ ಯಾವ್ದಳ
ಎಸ್ ಎಸ್ ಪಿ
ಎಷ್ಟು ಬರ್ತಾವ
ಂದ ಐದುಸ್ ಸಾವಿರ ರೂಪಾಯ ಬರತ
ಹ್ಮ್ ಆತ್ತುಲ್ಪಗೆತ್ತುು ಅವ್ರ
ಹ್ಮ್ ಹ
ಒಲ್ಕದ
ಒಲ್ಕ್ ಹೋಗಿದ್ದ್ಯಾ ನೀವ್ ಹೋಗಿದ್ದ್ಯಾ
ಹೋಗಲ್ಲಪ್ಪ ಆರಾಮ ಎಲ್ಲ
ಹೌದು ರಷ್ಟಟ್ ಮಾಡ ಹೋಗಬೇಡ
ಹ್ಮ್ ಕಾಲೋಸಖಾನ ವನನೆ
ಏನ್ೆಲೆಲ್ಲ ಬರ ಇ ಇತದೆ ೀಡ ಮೀಟಿಂಗ್ ಇತ್ತ ಟೀಚರ್ಸ್್ದ
ಹ್ಮ್
ಕಾಲಿ ಪುಂತ್ಯ
ಪಾಡ ನಿಮ್ದೇ
ಹ್ಮ್ ಏನ್ ಪಾಡೋ ಎಲ್ಲ ಇರೋನ ಅಾದ ಎಂಬದ ಪಾಡ
ಹ್ಮ್ ನಮ್ದ ಇಲ್ ಪಾಡಪ್ಪಾ ಏಳರ್ತ ನಡ್ತಾರ ಇನ್ನೊಂದು ತಿಂಗ
ಎಳ್ರತ ಎಪ್ಪ ಏನು
ಸ್ಟೇಡಿಯ ಅವಾರ ಸ್ಟೇಡಿಯಾ ಅವಾರ ಇಡ್ತಾರ
ಬಾಳ ಹರಾಣ ಆಯ್ತಪ್ಪಾ
ಹ್ಮ ಅತ
ಗಾದ್ರಂಗೋ
ಹ್ಮ್
ಕೈಲ ಸೈಗನ ಎಲ್ಲ
ಕೈಲಸ ವಗನಾನ ನವೀನ ವಗನಂತ
ಹ್ಮ್ ಹ್ಮ್
ಹ್ಮ ನಿಮ ದೋಸ್ತರ್ ಹೇಳಿದೆ ಹೋಗಬಕ್ ನಾಳಿ
ಹ್ಮ್ ಹ್ಮ್ ಹ್ಮ್ ಹ್ಮ್
ನಿಮ ದೋಸ್ತರಿಗೆ ಹೇಳಿದ್ದಿ
ಎಲ್ಲೋ ಏನ್ ಹೇಳಿಲ್ಲ ಅವರಿಗೆ
ಹ್ಮ ಆಯ್ತಾಯ್ತು
ನೀ ಹೇಳಿದೆ ನ್
ನಲ್ಲ ಹೇಳಲ್ಲ
ಮತ್ ನಿಮ್ ದೋಸ್ತ್ ಯಾರ ಸಂಖೇತ ಗಿಳತ್ ನಿ
ಹ್ಮ ಹೇಳಲಿಲ್ಲ
ಹೇಳಳ್ಬ್ಯಾಡು
ಹನ್ ಒಳ್ಳೆ ಸಾಲದ ಹಣಕಪ್ಪ
ಸಾಲ ಸಾಲ ಇದರ್ಲ ತಿರ್ಸ್ತಾನಂತ
ಹ್ಮ ಸ್ವಲ್ಪ ತಲ್ಲಿಲಿ ಅಂಗಡಿಯಾಗ ಬಾಕಿ ಅವಂತೆ ಆರ್ನೂರು ಏಳ್ನೂರು
ಹ್ಮ್ ಹ್ಮ ಹಂಗದ್ರ ತರಿಸಸ್ತಂತ
ಹ್ಮ
ಹ ಎಡ್ ಸಾವಿರ ರೂಪಾಯಿ ಓ
ಹ್ಮ ಪಡಪ್ಪ ನೀ
ಹ್ಮ್ ನಿಮ್ಲೇಶಿಿಂದಪ್ಪ ನಿಮ್ಲೇಶಿಂದ
ಯನ್ ಮೊಡಕ್ಕೆ
ಹ ಈಗ ಒಂಬೈನೂರೂ ಆಗವ
ಪಾಡೋ ನಿಂದೆ
ಹ್ಮ ನಂದೇ ಪಾಡ
ನಾನಕ್ಕನಾ ಚಗೆ ಮಾಡಿದೆ
ಹ್ಮ್ ಹ್ಮ್ ನಿಮ ಕಜಿಗೆ ಮೈಂಡ್ ಮನ್ಸ ಎಷ್ಟು ಮಾಡಣ
ಮಂಜು ಆರುನೂರು ನಾಕನೂರು ಎಳ್ನೂರು ಏಳ್ನೂರು ರೂಪಾಯಿ ಮಾಡ್ಯನು
ಅವು ಎಳ್ನೂರುಲ್ಲ
ಹ್ಮ್
ಹ್ಮ್ ಒಲ್ಲಕ್ಕೆವೋಗ
ಒಲಕ್ಕ ಹೋಗ್ಬೇಕು ನೋಡಿ ಈಗ ತಾಸ ಆಗಣ
ಹ್ಮ್
ಹೊಲ್ ಹೋಗಿ ಸ್ವಲ್ಪ ಆಗ ಹೆಮ್ಮೆ ಕಟ್ಟಿ ಬಂದನ ಹೊಲ್ದಾಗ
ಹ್ಮ್
ಮೇಕ್ ಬರಬೇಕು ಈಗ ಹೋಗಿ
ಹಾಲ್ ಕೊಡ್ತೀವಲ್ಲ ಹಾಲ್
ಅಲ್ ಕೊಡ್ತವ ನೋಡ್ರ ನಿಮ್ಗ ನಿಮ್ಗ ಆಕ್ಳ ಆ ಅವಲ್ ನಿಮ್ಗೆ
ಆಕಳ ಎಮ್ಯ
ಹ್ಮ್ ಹ್ಮ್ ಕೊಡ್ತವೆಲ್ಲ ಏನನ್
ಹಲ ಒಂದೊಂದು್ ವಾಟಿ ಕೊಡ್ತಾವ
ಹ್ಮ ಪಾಡಾಲ
ನೀವು ಎಷ್ಟ ಕೊಡ್ತರ ಸರಿಗ
ಸರಿ ಸಣ್ಣ ಬಟ್ಲ ಚಾ ಕುಡೋ ಬಟ್ಲಾ ಇರ್ತವಲ್ಲ ಅವ ಅವ ಒಂದ ಬಾಟ್ಲ ಕೊಡಕ್ತ ಬೇರೆ ಹ್ಮ್
ಧ್ವನಿ ಬದದು ಆರಾಮೆಲ್ಲ
ಕರೆ ಓ ಮತ್ ಒಂದಥರ ಆಡಕ್ಯ್ತಿ ಮೊದಲ್ ಬಾರ ಇದ್ದಪ್ಪಾ ಮನ್ಷ್ಯನಿ
ಹ್ಮ್
ಜಲ್ದಿ ಆರಾಮ ಆಗ
ಹ್ಮ್ ಹ್ಮ್
ವೈದ್ಯ ಹತ್ರ ಹೋಗ್ಬೇಕು ನೀ
ವೈದ್ಯರ ಅತ್ರ ಹೋಗಿ ಬನ್ನಿ ಮತ್ ಕುಂಬಾರ ಇದ್ದ ಬರ್ತಾನ ಈಗ ಎಡ್ ಸುಸ್ತಾನೆ ಮೀಸುಚಿದ
ಮನೆಗೆ ಬರ್ತಾನೆ
ಹ ಮನಗೆ
ಹ್ಮ್ ಹ್ಮ್
ಬರ್ತನ
ಆರಾಮ್ ಆಯಿತು ಆರ್ ಒಂದೇ ಸತಿ ಆರಾಮ್ ಅತ್ತು
ಾಸ ಆಗಲ್ಲಾನ
ಹ ಅಯ್ಯೋಟ ಟಸ್ಟ್ ಆಗ ಟೆಸ್ಟ್ ಆಗೋ
ಎಷ್ಟನ್ ಆಯಗಾವ
ಪರೀಕ್ಷ ಯೋಗ
ನಾಳೆ ನಾಳೆ ಎಲ್ಲ ಸ ಹೊಸ ಸಬ್ಜೆಕ್ಟ್ ಆರು ಸಬ್ಜೆಕ್ಟ್
ಆಲಸವಲ್ ಇಷ್ಟ ದೋಸ ಒಯದಲ್ಲ
ಹ ಒಯದಿನ ರಾತ್ರಿ ಎಲ್ಲ ಓದತ್ನ
ಹ್ಮ್
ಮತ್ತೆ ಏನ್ಪನ ಇಂಪಾರ್ಟೆಂಟ್ ಕ್ವಶನ್ ಅವ ಏನ್ಕ್
ನಿಕಣ ವರಿಪ್ಪಾ
ಯಾಯನಲ್ಲ
ಆಕ ಆಕಂ
ಏನ ಆಗ್ತನಪಾ ನಿನ್ ಮೇಾಲ ನಂಬಿಕ ಇತಿನ ನಂತ್ರ
ಈಗ ನನ ಪೋತಾವ ಇನ್ನ ಎಂದ ಇಡ್ ತಿಂ ಆಾಗಣ ಅವ ಕಾಕ
ನೋಡ್ ಏನ್ ಮಾಡತ್ ನೋಡ ಆಕ್ ಹೊಟ್ಟ ಆಗ್ತಿ ಬಿಡಬಡ
ಹಾ ಆಗ್ತು
ಮ ನಲ್ಲ
ಹ
ತುಮ ಕೊಂಚ ನಡ ತುಮ ತಿನ್ಿಸಕ
ಹ್ಮ
ನೀ ಏನ್ ಮಾಡಕಐತೆ
ಮಕ್ಕಾಂಡ ಜಪ್ಪ ನಡ್ಕೊಂಡ
ಹೌದಾ
ಹ್ಮ ಪೋನ್ ಬರಕ್ಕ್ದತ್ವಾಡ
ಹ್ಮ್ ಇರ್ತಲ್ಲ ಇದ ಮನಯಾಗೆಲ್ಲ ಆರಾಮ್ಾರಲ್ಲ
ಆರಾಮರಪಾ
ಹ್ಮ್ ಹ್ಮ್ ಒಳ್ಳ ಕತ್ಯ ಹೊರ್ಸ ಎಲ್ಲ ಲಾಸ್ ಆಗ್ಯ ಅದು ಎಲ್ಲ ಮಳೆೆಲ್ಲ ಏನೆಲ್ಲ
ಯಾಕ ಮೆಯಲ್ಲ
ಮಳೆ ಅಲ್ಲವಾ
ಅವ ಕಡೆ ಆವಪ್ಪಾ
ಪಾಡಪ್ಪಾನ
ಬೀಜನ ಯಾರ್ಕೊಂಡ್ ಉಂಟ ಅಷ್ಟು ಉಂಟದ ಮಿ
ಹ್ಮ್ ಹ್ಮ್ ಬಾಟ್ಲ ತುಂಬಕ್ ಹಾಕಿ ಬರ್ತಿದ್ದೆ
ಹ್ಮ್ ಚಂಬಲೇಶಂತಾ
ಹ್ಮ್
ಹ್ಮ್
ನ್ನ ಬರ್ತ ನೋಡ
ಹ್ಮ ಇನ್ ಎರಡ್ ಸಾವರ ಆಗ ಅಂತೀರಿ
ಹ್ಮ್ ಯಡ್ಸ ಇನ್ನೊಂದ್ ಹಾಕೊಂಡ್ ಕ್ರೇಟ್ ಮಾಡ
ಹ್ಮ್ ಅದತ್ ನ ಬಂದಾವ
ಅದಕ್ ಬೇರೆ ಆಡ್ನೂರು ರೂಪಾಯಿ ಬಂದವು
ಅ
ಬರ ಅಡ್ ಡೆಮಕಷನ್
ಹಾ ಹ
ನೂರ್ಪ ಬಂದ
ಆಯ್ತು ಈಗ ನನಗೊ ಒಂದು ಐನೂರು ಮಾಡ್ಪಾ
ಮಾಡಮೋ ನೀ ಹಚ್ಚ ಪೋನತ್ತ ನೀ ರಾತ್ರಿ ಹಚ್ಚನೆ ಒಳ್ಳಪ್ಪ
ರಾತ್ರಿ ಮಳೆಯಾಗ ಭಯಕತ್ತಾರೆ ಅದಕ್ಕೆ
ಹ್ಮ್ ಹ್ಮ್ ಈಗೆ ಹೀಗೆ
ಈಗ ಗಪ್ಪ ಮ್ಯಾಗಿಿನೇ ಮ ತಳ ಮ್ಯಾಗಿಿನೇ ತಳಂತ ಮ್ಯಾಗ್ ಬಂದಂದ್ರೆ ಆಯತ ಕಟ್ ಮಾಡ್ಬಿಡ ಟ್ನೆ ಅದಕ್ಕೆ ಹೋದ್ರ ನಾನಲ್ಲ ಅಂತ ನಾ ಆಸಕೈತನಿ
ಪಂಡ ಎ ಪಡು ಕೊನಿ
ಕೊಂಡಿ ಹಾಕ್ಬೇಡಂದಾರ ಕೊಂಡಿ ಹಾಕಿದ್ರನು ಹೆಂಗಿದ್ರ ತೆಗಿಬೇಕಲ್
ಇಂಪಾರ್ಟೆಂಟ್ ಕ್ವಶನ್ ಡಿಸ್ಕಶನ್ ಮಾಡ್ಬೇಕ ಅವಾಗೆ
ಎಲ್ಲಪ್ಪ ಎರಲ್ಲ
ಅದು ವರ್ತ್ತ ಇದು ಹದು ಇದು ಹದು ಅದು ಹದ ಅನ್ಭವ
ಪಟ್ಟುಬಡ ಅಂದರು
ಏನು ಇಂತ ಪರಿಷ್ಟ್ರಕ್ಕ
ಹಾ
ಬಾಯ ಬಿಡುವ ಮನುಷ್ಯನ್ ಎಂತ ಪರಿಶ್ರಕ್ಕದ್ರ ಬೇ ರೊಕ್ಕ ಗಳಿಸಸ್ಬೇಕಾಯಂತಲ್ಲ ಬ ಬಿಡ
ಹ್ಮ ಹ್ಮ ಅದಕ್ಕೆ ನಾನ ಚಕ್ಕಿ ಕಳ್ಷಿನ
ಹೌದಾ ಪ್ರವೀಣ ಪ್ರವೀಣಗ ನ್ ಗೊತ್ತೈ್ತ
ತಣಯತ ಗಪ್ ಚಪ್ಯನ
ಗ ಗಿಲಿಟ್ ಒಡ ನಾನ ಆ
ಎಡ ಲಟ್ಟುಡೆಲ್ಲವಾ
ಹ್ಮ್ ಹ್ಮ್
ಆರ್ ಸೈರೀಸ್ ವಿಡಲ್ಲ ಡಲಿಟ್
ಗ್ರೂಪಗ್ ಜಾಯಿನ್ ಆದ್ನ ಅಂದ್ರೆ ಎದ ಆತ್ ನೋಡ ಗ್ರೂಪ್ಸ್ಕ್ಕೆ ವರದಾನಿ
ಹ್ಮ್ ಸಿಗಬಡ ಊಟ ಏನ್ ಮಾಡಿದ್ದು ಊಟ
ಊಟ ಪನಿ ಪರೆ
ಹ್ಮ್
ಹ್ಮ್
ನಾಾನಾ ಗಮ ಸುತ್ತ
ಬರ್ದ ಚಂಕ್ ಪಡ್ಡನೆ ನ
ಹ್ಮ್ ಹ್ಮ್ ಪನ ಪುರಚ ಪುಡ್ಡಲ್ಲ
ಎಲ್ಲೋ ಅದು ಮನೆಾಗ ಮಾಡಿದ್ದೆ ಪಾನಿಪೂರಿ
ಹಾ ಮನೆ ಮಾಡಿದ್ದೆ
ಗೋಯ್ದಟ್ಟಲ್ಲ ಮಾಡಿಬಿಟ್ಟನ ತಿಂದೆ
ಪಯನ್ಪರ ಮಾಡಕ್ ಬರ್ತತಾನ
ಹ್ಮ ಬರ್ತ್ ನಾಳ
ತ್ತಲ
ಬರ ನಮ್ ಟೀಚರ್ ಬತ್ತಿನ ಬಾಳ ಅಂತೇಳ
ಹ್ಮ್ ಹ್ಮ್
ನಾದ ಉಳುತ್ತ
ಹ್ಮ ಹಾ ಸಂಕೇತ್ ಕಾರಜ ಬಿಡಪಾ ಒಂದ್ಸಾರ್ ಮಾಡ್ಕನ್ಬ ಬಿಡ್ ನೀ ಅಂತಂದ್ರ ಇ ನಿನ್ನೆನ ಪುಟ್ಟಿನೇ ಒತ್ತಾಗಲ ಕತ್ತಾವ
ಯಾರು
ಸಂಖ್ಯಾತ
ಬಂದು ತಾನನಗೆಿ
ಹ್ಮ
ಹ್ಮ್ ಒಂದನ್ ಮಾತಾಡೇನೆ ಎಲ್ಲ
ಪಲ್ಲ ಇನ ಆತಕ್ಕ್ರಗಾನ
ಹ
ಆಯ್ತ ಆಯ್ತ್ು ಇಳ್ಳೇ ಸ್ವಲ್ಪ ಕೆಲ್ಸ
ಹಾ ಆಯ್ತ ಆಾಯ್ತು